ಇ ಹಲೋ
ಹ ಕೇಳಾದದ ಆರಾಮ್ದಿರಿ ಹ್ಮ ಕಾರ್ತಿಕ್ ಅವ್ರ ಆರಾಮ್ದಿರಿ
ಅರಾಮ್ ಅದ ನೋಡ್ರಿ ನೀವ್ರೀ
ನಾವುರಾಮ್ದೀರಿ ಮತ್ತ ನಾಷ್ಟಾ
ನಾಷ್ಟ ಆಯ್ತು ಎಲ್ಲಾ ಆಯ್ತ ನೋಡ್ರಿ ನಿಮ್ದ್ರಿ
ಅಲ್ಲಾ ನಮ್ದು ಆಯ್ತು ಮತ್ತ ಏನ್ ಸಮಾಚಾರಾ ಈಗ ಯಾವ ಕಾಲೇಜ್ ಹಾ ಎಲ್ಲಾ ಆಯ್ತು ಯಾವ ಕಾಲೇಜ ಕಾಲೇಜಲ್ಲಿ ಇದ್ದೀರಾ
ಕಾಲೇಜ್ ಗಿಲೇಜ್ ಏನಲ್ಲ ನೋಡ್ರಿ ನಮ್ದು ಕಾಲೇಜ್ ಇಲ್ರಿ ಬಿಟ್ ಬಿಟೀವರೀ ಆಗಲ್ಲೇ
ಸೆಕೆಂಡ್ ಪಿ ಯು ಮುಗಸಿದ್ರ
ಹಾ ಸೆಕೆಂಡ್ ಪಿಯುಸಿ ಮುಗುಷಿ ವರೀ
ಹ್ಮ
ಹೊಲ್ದ ಇಲ್ಲ ಹೊಲ್ದಾಗ ಮನ್ಯಾಗ ಕೆಲ್ಸ ಮಾಡ್ಕೊಂತ ಅದವ್ರಿ
ಮತ್ತೇನು ನೀಟ್ ಒಂದ್ ವರ್ಷ ಕೂತಿದ್ರಂತೆ ನೀವು
ಬಿಟ್ಟೆ ಬಿಟ್ಟೆ
ಮತ್ತೆ ಯಾವಾದ್ರು ಕೃಷಿ ಚನ್ನ ಮಾಡ್ಬೇಕಲ್ ಮ ಪಶು ಐಕ್ ಇ
ಏನು ಬ್ಯಾಡ್ರಿ ಈಗ ಈಗ ಪಿ ಯು ಸಿ ಎಕ್ಸಾಮ್ ಬಿಟ್ರ ಅದನ್ನೇ ಕಟ್ಟಿ ಅದನ್ನೇ ಓದ್ತಿದ್ವಿ ಈಗ ಅದನ್ನೇ ಕಟ್ಟಿ ಹೋಗದು. ಅಷ್ಟೇ ಏನ್ ಸುಮ್ನೆ ಉದ್ದಗ್ ಓದೋದ್ರಲ್ಲಿ ಅರ್ಥ ಇಲ್ಲ ಈಗಾ
ಹ್ಮ್ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ದೀರಾ ನೀವು
ಏನಲ್ಲ ಈಗ ಒಂದ ದಿವಸ ಆಯ್ತು ಸ್ಟಾರ್ ಮಾಡಿ ಪಿ ಸಿ ಎಕ್ಸಾಮ್ ಗೆ
ಹ್ಮ ಅದೇ ಪೊಲೀಸ್ ಕಾನ್ಸ್ಟೇಬಲ್ ಆ
ಹಾ ಅದೇ ಪೊಲೀಸ್ ಕಾನ್ಸ್ಟೇಬಲ್ ಇಡೀ ಒಂದು ಹದಿನೈದ ದಿನ ಆಯ್ತು ಚಾಲೋ ಮಾಡಿ ಅಷ್ಟೇ
ಹ್ಮ್ ಹೊಟ್ಟೆ ಆರಕ್ಷಕರ ದಳಕ್ಕೆ ಹೋಗ್ತಿರ ಆರಕ್ಷರ ಆಗ್ತೀರ ನೀವ್ ಹಾಗಾದ್ರೆ
ಏ ಆರಕ್ಷರ ಎಲ್ಲರಕ್ಷರ ಆಗೇ ನೋಗೆ ಆರಕ್ಷರ ಇಲ್ಲ
ಹಾ ನೀವು ಮತ್ತೆ ಮತ್ತೆ ಉದ್ಯೋಗ ಹೇಳ್ರೆ ನಮ್ಮನ್ನು ಮರಿಬೇ ನಮ್ಮ ಸ್ವಲ್ಪ ಸಣ್ಣ ಸಹಾಯದ ಸಹಾಯವನ್ನು ಮಾಡ ಮತ್ತ
ದೊಡ್ಡ ದೊಡ್ಡ ಜಾಬಿಗೆ ಹೋಗೋರು ನಮ್ಮದು ಬರ ನಲ್ವತ್ತು ಸಾವಿರ ನೀವೆಲ್ಲ ಒಂದೂವರೆ ಎರಡು ಲಕ್ಷ ಸ್ಯಾಲ್ರಿ ತಗೊಂಡೋರು.
ಹ್ಮ್ ಹತ್ತು ಸಾವಿರ ಬೇವ ಕೇವಲಾನೇ.
ಕೇವಲ ಅಲ್ಲಾ ರಿ ನಿಮ್ಮ ಮುಂದೆ ಕೇವಲ ನಮಗ ಅದೇ ನಲ್ವತ್ತು ಸಾವಿರ ನಮ್ಮ ಅದೇ ನಲವತ್ತು ಸಾವಿರ ಎರಡು ಲಕ್ಷ ಇದ್ದಂಗೆ.
ಹ್ಮ್ ಮತ್ತೆ ಏನ್ ನಡಿತಾ ಇದೆ ಓದ್ತಾ ಇದೀರಾ ಯಾವ ಯಾವ ಟಾಪಿಕ್
ನಿಮ್ಮ ಮುಂದೆ ಮಾ ಮಾತ್ರ ಕ ನಾವು ಕೇವಲನೇ
ಅದೇ ಯಾವ್ಯಾವ ಟಾಪಿಕ್ ಓದ್ತಾ ಇದ್ದೀರಾ ನೀವೀಗ.
ಈಗ ಹಿಸ್ಟ್ರಿ ಓದ್ತಿದ್ದೀನಿ ಸಿಕ್ಸ್ತಟು ಟೆಂತು.
ಹ ಇತಿಹಾಸದ ಬಗ್ಗೆನಾ.
ಹಾ ಇತಿಹಾಸದ ಬಗ್ಗೆ
ಹ್ಮ್ ಏನ್ ಏನ್ ಓದ್ತಾ ಏನ್ ಏನ್ ಒದ ಇಗ ಇರೋ ಇತಿಹಾಸ.
ಇಲ್ಲಿಗ್
ಹ್ಮ್ ಮತ್ತೆ ಭೂಗೋಳ ವಿಜ್ಞಾನ ಓದ್ತಾ ಇಲ್ವಾ ಜಿಯೋಗ್ರಫಿ
ಅದನ್ನೆಲ್ಲ ಸ್ಟಾರ್ಟ್ ಮಾಡಿಲ್ಲ.
ಮತ್ತೆ ಪೊಲಿಟಿಕಲ್ ಸೈನ್ಸು.
ಅದು ಪೊಲಿಟಿಕಲ್ ಸೈನ್ಸ್ ಏನ ಓದಲ್ಲ ಹಂಗೆ ಮೇಲೆ ಮೇಲೆ ಏನೋ ನೋಡ್ಕೊಂಡು ಹೋಗೋದಷ್ಟೆ.
ಮತ್ತೆ ಗಣಿತ ವಿಷಯವನ್ನು ಬಿಡಿಸ್ತಾ ಇದ್ದೀರಾ.
ಹಂಗೆ ಮೇಲೆ ಮೇಲೆ. ನೋಡೋದು ಆಮೇಲೆ.
ಪಿಸಿ ಎಕ್ಸಾಮಲ್ಲಿ ಕನ್ನಡ ವಿಷಯವಿರುತ್ತಾ.
ಕನ್ನಡ ಇರಲ್ಲ ಕನ್ನಡ ಅಂತಲೇ ಒಂದು ಸಬ್ಜೆಕ್ಟ್ ಇರಲ್ಲ ಕನ್ನಡ ಸ್ವಲ್ಪ ಅಷ್ಟೇ ಇರ್ತೈತಿ ಕೋಶನ್ಸೂ.
ಇಲ್ಲ ಕನ್ನಡ ಇರುತ್ತೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ ಪಿ ಸಿ ಎಕ್ಸಾಮ್ ಅಲ್ಲಿ.
ಇಲ್ಲ ಇಲ್ಲ ನೀವು ಮಾಹಿತಿ ತಪ್ಪು ತಿಳ್ಕೊಂಡಿದ್ದೀರಾ ಕರೆಕ್ಟ್
ಇಲ್ಲ ನನಗೆ ಗೊತ್ತಿದ್ದು ಕನ್ನಡ ಪಾಸಾದ್ರೆ ನಿಮ್ಮದು ಎಕ್ಸಾಮ್ ಕ್ ಆನ್ಸರ್ಸ್ ಶೀಟ್ ಚೆಕ್ ಮಾಡ್ತಾರೆ ಅವರ.
ನಾವು ಕನ್ನಡ ಪಾಸ್ ಆಗ್ತಿವಿ ಕನ್ನಡ ಪಾಸ್ ಆಗದ್ರಲ್ಲಿ
ಹ ಕನ್ನಡದಲ್ಲಿ ನಿಮಗೆ ಅಲಂಕಾರಗಳು ಛಂದಸ್ಸು ಉಪಮಾ ಅಲಂಕಾರ ರೂಪಕ ಅಲಂಕಾರ ಎಲ್ಲ ಬರುತ್ತಾ ನಿಮಗೆ.
ಅವನ ಎಲ್ಲ ಏನು ಎಲ್ಲ ನೆನ್ಪಾರಿದ್ವಿ ಸೆಕೆಂಡ್ ಪಿಯುಸಿ ದೊಳಗ್ ಮತ್ತೆ ಓದನ ಅಂತ ಎಲ್ಲಾ.
ಹ್ಮ್ ಈಗ ಯಾವ ಊರಲ್ಲ ಇದ್ದಿರೋದು ನೀವು
ನಾವು ಆ
ಯಾವ ಊರಲ್ಲಿ ಇರೋದು ನೀಗ
ನಾ ಇದೇ
ನಮ್ಮೂರ ನಮ್ಮೂರಾಗಿ ಏನ್ ಮಾಡ್ತಾ ಇದ್್ರ ಹಲ
ನಿಮ್ಮೂರಲ್ಲಿ ಬಾಗಲಕೋಟೆಯಲ್ಲಿ ಏನೋ ಕೋಚಿಂಗ್ ಕೊಡ್ತೀನಂದರರು ಅದಕ್ಕಲ್ಲೇ ಬ ಹೋಗೋಣಂತ ಈಗ
ಹ ಮತ್ತೆ ಆಗಲೆೇ ಹೊಲ್ದಲ್ಲಿ
ಹ ಹೊಲದಲ್ಲಿ ಬಿಟ್ಟು ಬಂದಿದ್ದೀವಿ ಈಗ ಏನಿಲ್ಲಲ್ಲ ಹೊಲದಲ್ಲಿ ಕಲೆ
ಹ್ಮ್ ಬಾಗಲ್ಕೋಟದಲ್ಲಿ ಎಲ್ಲಿ
ಬಾಗಲ್ಕೋಟದಲ್ಲಿ ಒಂದು
ಅದ ನವನಗರದಲ್ಲಾ ನೌನ ಕರದಲ್ಲೇ
ನಾನು ನ ಹೋಗಿಲ್ಲ ಇಲ್ಲಿ ನಮ್ಮ ಮಾಮ ಹೇಳ್ತಿದ್ರು
ಅದೇ ನವಗರದಲ್ಲಿ ಕೋಚಿಂಗ್ ಸಂಟ್ರ ಆರ್ಯ ಕೋಚಿಂಗ್ ಸೆಂಟರ್ ತಂದು
ಅದೇ ಅದೇ ಹೋಗಿ ಬರಬೇಕುೀಗ ಇನ್ನೊಂದು ಎರಡು ದಿನ ಬಿಟ್ಟು ಹೋಗಿ ಬ ಬಂದು ನೋಡಬೇಕು
ಹ್ಮ್ ಹ್ಮ್ ನಿಮ್ದು ಎಷ್ಟು ಎಕರೆಲ್ಲಾವಿದೆ
ನಮ್ದ ಎರಡು ಎಕರೆ ಅಷ್ಟೆ
ಏನೇನ್ ಬೆಳತೀರ ನೀವು ಆ ಎರಡೆ ಅೇ ಏನೇನ್ ಬೆೀಳತೀರಾ ನೀವು ಯಾರಡೆ ಎ ಕ್ರೆಯಲ್ಲಿ
ಕಬ್ಬು ಅಷ್ಟೇ ನಮ್ದು ಕಬ್ಬ ಹಬ್ಬು ಮಾಡಿರ
ಹಞ ಕಬ್ಬು ಜಾಸ್ತಿ ಬೆಳಿತೀರಾ ನೀವು
ಒ ಇಲ್ಲಿ ಯಾಕಂದ್ರೆ ಬೇರೆ ಎಲ್ಲಾ ಮಾಡಕ್ ಆಗದಲ್ಲ ನಮ್ಗೆ
ಹ್ಮ್ ಒಂದು ಎಕರೆಗೆ ಎಷ್ಟು ಟನ್ ಕಬ್ಬು ಬರುತ್ತೆ
ನಮ್ಮದು ಓದ್ಸಲೇ ಒಂದು ಐವತ್ತು ಬಂದ ಬಂದಿದೆ ಒಂದು ಎಕರೆಕ್ಕೆ
ಹ್ಮ್
ಟೋಟಲು ಎರಡು ಎಕರೆಗೆ ನೂರ ಒಂದು ಟನ್ನು ಬಂದಿದೆ
ಹ್ಮ್ ಹ್ಮ್ ಹ್ಮ್
ನೀವು ಏನ್ ಬೆಳತೀರಾ ನಿಮ್ಮಲ್ದಲ್ಲಿ
ನಾವು ನಮ್ಮ ನಮ್ದು ಹೊಲ ಇದೆ ನಾವು ಮೆಕ್ಕೆಜೋಳ ಬೆಳತೇವಿ ಮತ್ತು ತೊಗರಿ ಬೆಳತೇವೆ
ಓಹೋ ಮೆಕ್ಕೆಜೋಳನ ಬೆಳೀತೀರಾ ನೀವು
ಹ್ಮ್ ನಮ್ಮಲ್ಲಿ ಕೆಂಪು ಮಣ್ಣು ಇದೆ ಕೆಂಪು ಮಣ್ಣಿನಲ್ಲಿ ಜಾಸ್ತಿ ನೀರನ್ನು ಹಿಳಿದುಕೊಳ್ಳುವ ಶಕ್ತಿ ಇರಲ್ಲ
ಹಾ ಹಾ
ಕಪ್ಪು ಮಣ್ಣಲ್ಲಿ ಜಾಸ್ತಿ ನೀರನ್ನು ಹಿಡಿದುಕೊಳ್ಳುವ ಶಕ್ತಿ ಇರುತ್ತದೆ ಅದಕ್ಕೆ ನಾವು ಕಬ್ಬನ್ನು ಬೆಳೆಯಲ್ಲ ಮೆಕ್ಕೆಜೋಳವನ್ನು ಬೆಳತೇವಿ ಮತ್ತೆ ತೊಗರಿಯನ್ನು ಬೆಳಿತೀವಿ ಮತ್ತೆ ಹತ್ತಿಯನ್ನು ಬೆಳಿತೀವಿ ಅಷ್ಟೇ
ಹಾ ಹಾ ಹಾ ನಾವು ಹೊಲ ಲೀಸ ಹಿಡ್ಕೊಂಡು ಮೆಕ್ಕೆಜೋಳ ಹಾಕಿದ್ದೇವೆ ಒಂದು ಹನ್ನೆರಡು ಎಕರೆ ಹಾಕಿ ಹಾಕಿದ್ದೇವೆ ನಾವು ಹೋಸಲಲೆ ಒಂದು ಮುನ್ನೂರ ಐವತ್ತು ಕ್ವಿಂಟಲ್ ಆಗಿತ್ತು
ಹ್ಮ್
ಈ ಸಲ ನೋಡಬೇಕು ಮಳೆ ಒಂದು ಇಲ್ಲ ಏನಿಲ್ಲ ಬಿಿದ್ದಿದ್ದೀವಿ
ಹ್ಮ್ ಒಂದು ಕ್ವಿಂಟಾಲ್ಗೆ ಎಷ್ಟು ಅಮೌಂಟು
ಅದು ಎರಡು ಸಾವಿರದ ಹಂಗೆ ಮಾರಿದೆ ನಮ್ದು ಏನೂ ಕೇಳ್ತಿಲ್ಲಾ ನೀವು ಮಾತಾಡೋದ ಅಟರಕಲ್ಲ
ನಮ್ಮ ತಂದೆಯವರು ಇ ಮಾಡಾರ
ಏನೋ ನಿಮ್ ನೆಟ್ವರ್ಕ್ ಇಲ್ಲಾ ಅನ್ಸುತ್ತೆ ಮತ್ತ ಏನು ಕೇಳಿಸ್ತಾ ಇಲ್ಲ
ನೀವು ತಂದೆಯವರು ಈ ಮಾರಿ ಬಂದ್ರ ನೀವು ಮಾರಿ ಬಂದ್ರ
ನಮ್ದೇನಿಲ್ಲ
ಹ್ಮ್ ಹ್ಮ್ ಹ್ಮ್ ಈ ಬೆಂಗಳೂರಲ್ಲಿ ನೋಡ್ಬೇಕು ಮತ್ತೆ ಪಿ ಸಿ ಎಕ್ಸಾಮ್ಗೆ ಆನ್ಲೈನ್ ಏನು ತರಬೇತಿ ಕೊಡ್ತ ತಾರಣಂತೆ
ನೋಡೋದಂದ ಬಾಗಲಕೋಟೆೆಯಲ್ಲಿ ಚೆನ್ನಾಗಿದ್ರೆ ಹೋಗೋದು ಇಲ್ಲಾಂದ ಧಾರವಾಡದಲ್ಲಿ ಒಂದು ರೂಮ್ ಮಾಡಿ ಎರಡು ತಿಂಗಳ ಓದಿ
ಹ್ಮ್
ಏನೋ ಒಂದು ಮಾಡಬೇಕಂತ ಇದ್ದೀವಿ
ಹ್ಮ್ ಈಗ ಮನೆಯಲ್ಲಿ ನೀವು ಒಬ್ಬರೇ ಇರೋದಾ
ಹ್ಮ್ ನಾವ್ ಒಬ್ರೆ ಇರೋದು ನಮ್ಮ ತಮ್ಮ ತಂಗಿ ಎಲ್ಲ ಕಾಲೇಜಲ್ಲಿದ್ದಾರೆ
ಹ್ಮ ಅವ್ರ ಯಾವ ಕಾಲೇಜ್ಗೆ ಹೋಗ್ತಾರೆ
ಊರಿಗಳನ್ನ ಪಿಯುಸಿ ಅವರು -
ಪಿಯುಸಿ ನಾ ಎಲ್ಲ ಅವ್ರ ಮುಂದೆ ಪೊಲೀಸ್ ಮಾಡ್ತ ಹ್ಮ್ ಮತ್ತೆ
ಎಲ್ಲ ಎಲ್ಲ ಅವರು ಇಂಜಿನಿಯರಿಂಗು ಅದ್ರ ಡಾಕ್ಟರು ಮಾಡ್ತೀನಿ ಅಂತಿದ್ದಾರೆ ರೆ ನೋಡಬೇಕು
ಹ್ಮ್
ನೀವೇನು ಮತ್ತೆ ನಿಮ್ಮ ತಮ್ಮ ಏನ್ ಮಾಡ್ತ ತನೆ
ನಮ್ಮ ತಮ್ಮನು ವಿಜ್ಞಾನ ವಿಷಯದಲ್ಲಿ ಕಲಿತಾ ಇದ್ದಾನೆ ಪದ್ಮಾವತಿ ಎಂಬ ರಬುಕೈ ವನ್ನಟ್ಟಿ ಕಾಲೇಜಲ್ಲಿ
ಹಾ ಹಾ ಹಾ ಹಾ ಸೈನ್ಸ್ ಮಾಡಿದ್ದಾನ
ನಾನು ಇಲ್ಲೇ ಕೃಷಿ ಪದವಿಯನ್ನು ಸ್ವೀಕರಿಸಿದ್ದೇನೆ ಧಾರವಾಡದಲ್ಲಿ
ಹಾ ಹಾ
ನಮ್ಮ ಪದುವೆಯ ಚೆನ್ನಾಗಿದೆ
ಹ ಹ
ಕಷಿ ಅತ್ಯುತ್ತಮ ಕ್ಲಿಪ್ ಆಗೇ ಕೃಷಿ ಬಗೆ ತೆವೆ
ಹ ಓ ಹೋ ಹ ಹ ಹಂಗಾರೆ ನೀವು ಮುಂದೆ ಎ ಓ ಎಡಿ ಎ ಎಲ್ಲ ಆಗ ಹೌದು
ಹಾ ಕೃಷಿ ಅಧಿಕಾರಿ ಕೃಷಿ ಸಹಾಯಕ ಅಧಿಕಾರಿ ಹಾಗೆ ಕೃಷಿ ವಿಷಯದಲ್ಲಿ ಪ್ರೊಫೆಸರ್ ಕೃಷಿ ವಿಧ ವಿಷಯದಲ್ಲಿ ಶಿಕ್ಷಕರು ಹಾಗೆ ಇನ್ನಿತರ ಎಲ್ಲ ರೀತಿಯಲ್ಲೂ ಆಗ್ಬಹದು
ಹಾ ಹಾ ಹಾ ನೀವಿಗ ಹೈಟ್ ಆಗಿದೀರ ಅಷ್ಟೇ ಇದೀರ ಪಿ ಸಿ ಎ ಪಿ ಎಸ್ ಐ ಎಲ್ಲ ಹಾಕೋಕ್ಕೆೆ
ಮುಂದೆ ಐಟ್ ಬರಲ್ಲ ಅದಕ್ಕೆ ನಾವು ಅದನ್ನ ಕನಸನ್ನು ಬಿಟ್ಟು ಬಿಟ್ಟಿದ್ದೇವೆ
ಇನ್ನುೂ ಹೈಟ್ ಆಗಿಲ್ವಾ ನೀವು
ಹೈಟು ಸ್ವಲ್ಪ ಕಡಿಮೆ ಇದೆ ಅಷ್ಟೆ
ನಾವು ಅವವಾಗ ಹೇಳಿದ್ದು ಎಕ್ಸಸೈಸ್ ಮಾಡಿದ್ರೆ ಹೈಟ್ ಆಗ್ತಿದ್ರೆ ನೀವುಗೆಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ರಿ ಅವಾಗ
ನೀವು ತುಂಬಾ ಏನಿಲ್ಲ ಬಿಡಿ
ನಾವು ಎಲ್ಲಾ ಹೈಟ ಗಿಟ್ ಎಲ್ಲಾ ಇದೆ ನಮ್ದು
ಅದೇ ಐಟ ಗಿಟ್ ಎಲ್ಲಾ ಅದ ಗೊತ್ತದ ನಮ್ದೆ ನಿಮ್ದು ಸಿಕ್ಕಾಪಟೆ ಐಟ್ ಇದೀರಿ ನೀವು ಸಿಕ್ಕಾಪಟೆ ಒಳ್ಳೇವರು ನೀವು ಯಾವುದೋ ಒಂದು ಹೊಲಸ್ ಚಟ ಇಲ್ಲ ನಿಮಗೆ ಹಾಗೆ ಬೇಗಳ ಬೇಯಲ್ಲ ನೀವು
ಅದೇ ಅದೇ ನಮ್ಮಂತ ಒಳ್ಳೆಯವರು
ಫೋನ್ ಫೋನ್ ಏ ಸಿಗಲ್ಲ ಗೊತ್ತಲ್ಲವ ನಿಮಗೆ ಎಲ್ಲ ಗೊತ್ತ ನಮಗೆ
ಹಾ ಅದೇ ಅದೇ ಅದೇ ಎಲ್ಲ ಮಾಡಿ ಮುಗಿಸಿದ್ದೀನಿ ಎಲ್ಲಾ ಆಗಿದೆ
ಟೈಮ್ ಆಯಿತು ಕಟ್ ಮಾಡಲ